ಆರಾಮಿ ನೋಡ್ರಿ ನೀವ್ ಆರಾಮಿರ್ರ್ಯ
ನಾವನ್ ಅರಾಮಿರ್ ಏನು ಎಲೆಕ್ಷನ್ ಬಗ್ಗೆ ಫುಲ್ ತೇಲಿ ಕೆಡಸಂದ್ರಿ ಏನು
ಎ ಹಂಗೇನಿಲ್ರೀ ಅದೇ. ಕೇಳಾಂಗ ರಾಜಕಾರಣಿಗಳ ಬಗ್ಗೆ. ನಿಮ ಅಭಿಪ್ರಾಯ ಏನು.
ಅದೇ ಅದೇ ಇವಾಗ ಏನಿಲ್ಲ ಅದು ಎಸ್ ಐ ಆರ್ ಫಾರಂ ಬಂದಿದಲ್ಲ ತುಂಬಿರೇನು.
ಎಸ್ ಐ ಅರ್ ಫಾರಂ ತುಂಬಿಲ್ ನವ್ ನೀವ್ ತುಂಬಿರ.
ನಾವ್ ತುಂಬಿಲ್ ರೀ ಅದ್ ಯದಕ್ ಬಂದ ಅಂತನ ಗೊತ್ತಿಲ್ರಿ ಸ
ಗೊತ್ತಿಲ್ಲ ನಮ್ಗ ಎಸ್ ಐ ಫಾರಂ ಅಂತ ಎಲ್ರು ಹೇಳೋತಾರ ನಮ್ಗ್ ಗೊತ್ತಿಲ್ಲರಅ.
ಅದ್ರೀ ಅದು ಎರಡ್ ಸಾವಿರ ಹನ್ನೊಂದರದಗನ್ ಬಂದಿತ್ ರೀ ಎಸ್ ಐ ಆರ್ ಫಾರ್ಮು. ಅದ ಯಾಕ್ ಬಂದದ ಅಂತ ಅಂದ್ರ. ಇವಾಗ ಈ ಸತ್ತವರು ಬದುಕಿದವರು. ಇವ್ರಲ್ಲಾ ಈ ಸತ್ತೋರದ ರೀ ಬಂದಿರ್ತದ್ರೀ ಆನ್ಲೈನ್ದಾಗ. ಆಮೇಲೆ ಗಂ ನ್ ಮನೆಗ ಒಂದ ಏ ಇಲ್ಲಿ ಏಂಡ್ತೀ ಮನೆಗ ಒಂದ ಇರ್ತದಲ್ರರಿ. ತವರು ಮನೆಗ್ ಒಂದು ಗಂಂಡನ ಮನೆಗ ಒಂದು ಅಂತವ್ ಡಿಲೀಟ್ ಮಾಡ್ಸಕ್ ಅಂತೇಳಿ ಎಸ್ ಐ ಆರ್ ಪಾರ್ಮ್.
ಅದೇ ಎಸ್ ಆರ್ ಫಾರ್ಮ್ ಅಂದ್ರ ಓಟಿಂಗ್ ಲಿಸ್ಟ್ ಇಲ್ರೀ.
ಹ ಅದೇ ಎಸ್ ಐ ಆರ್ ಫಾರಂ ಅಂದ್ರೆ ಅದೇ ರೀ. ಮೊನ್ನೆ ಬಂದ್ ಕೊಟ್ರಲ್ಲ ನಿಮಗ್.
ಹಾ ಅದೇ ರೀ ಕೋಟ್ಟದ ಮದ್ವೀಯಾಗಿ ಬಂದಿರ್ತಾರ ಇಲ್ಲೇ ಒಂದ್ ಇರ್ತದ ಅಲ್ಲೇ ಒಂದ್ ಇರ್ತದ. ಅದಕ್ಕೆಲ್ಲ ಇಲ್ಲಿ ಡಿಲೀಟ್ ಮಾಡಿಸಿ ಇಲ್ಲಿದನ ಅಲ್ಲಿದನ ಎಲ್ಲಿ ಇರ್ತಾರ ಅಲ್ಲಿ ಚಾಲುವರು. ಅಲ್ಲಿ ಉಳಕಿದು ಡಿಲೇಟ್ ಆಗ್ತಾವ ಅಂತ.
ಹ್ಮ್ ಅದೇ ನೋಡ್ರಿ ನಿನ್ನೆ ಒಂದ್ ಬೆಂಗ್ಳೂರಾಗ ಒಂದ್ ನ್ಯೂಸ್ ಆಯ್ತಿರಿ ಅದೇಏನಂದ್ರ. ಈಗ ಒಂದು ಮಸೀದಿಲ್ಲಿ ಕುೂತ್ಕೊಂಡು ಮುಸ್ಲಿಮ್ಸ್ ಅವರ ಕಮ್ಯುನಿಟಿ. ಅಹ್ ಅಲ್ಲಿ ಎಸ್ ಐ ಆರ್ ಫಾರ್ಮ್ ಹಂಚಕತಾರ ಅಲ್ಲಿ ಮಸೀದಿಳ ಕರ್ಕೊಂಡ. ಕುಂತ ಅನ್ಸಕ ಹತ್ತಾರ ಏನ್ ಇವ್ರು. ಅದೇ ಅಲ್ಲಿ ಕುಂತ ಹಂಚದೇನು ಬಾಂಗ್ಲಾದೇಶದವ್ರಿಗೆ ಏನ್ ಆಧಾರ್ ಕಾರ್ಡ್ ಓಟ ರೈಡಿ ಮಾಡಿಸ್ಕ ಕೊಡಕ್ ಮಾಡ್ತಾರೇನೀವ್ರು. ಅಂತೇಳಿ ಒಬ್ಬ ಪ್ರಶ್ನೆ ಕೇಳಿದಾರೆ ಆದ್ರ ಅವನಿಗೆ. ಅಲ್ಲಿದು ಪರಿಸ್ಥಿತಿನೇ ಗೊತ್ತಿಲ್ರಿ ರಿಯಾಲಟಿ ಏನಂದ್ರ ಅಲ್ಲಿ ಮಳಿ ಬರಕತದ. ಅದಕ್ಕೆ ಮಸೀದಿ ಒಳ ಕರೆಸಿ ಎಸಿನ ಕೊಡಕತ್ತಾರ ಇಂಥವೆಲ್ಲ ನೋಡ್ಲಾರ್ದನೇ. ಸುಮ್ಮನೆ ಸ್ಪೆಡ್ ಮಾಡಿ ಬಿಡ್ತಾರ. ಮತ್ತ ಅಲ್ಲಿ ಚಾಲು ಆಗ್ಬಿಡ್ತದ ಅದಾಯಿತು ಇದಾಯ್ತು ಇಲ್ಲಿ. ಈ ಕಡೆ ಹಿಂದೂ ಮುಸ್ಲಿಂ ಅಂತ ಹಚ್ಚಿ ಮಡೋದ. ಮೊನ್ನೆ ನೋಡಿದ್ರೆ ಆ ಬಿಜೆಪಿ ಮುಖಂಡನೇ ಎಥನಾಲ್ ತಗೊ ಮುಂದ ಅದಕ್ಕೆ ಯಾರ ಪ್ರಶ್ನೆ ಮಾಡಲ್ಲ ಆಗ್ಯಾರ. ಇವಾಗ ನೋಡ್ರಿ ಮುಂಬೈದಾಗ ಮುಂಬೈ. ಬೀಚ್ದಾಗ ಸ್ವಲ್ಪ ಸ್ವಲ್ಪ ಬಿ ನೀರ್ಲ್ಲ ಎಲ್ಲ ಖಾಲಿ ಮಾಡಿಬಿಟ್ರರು ಒಂದು ಲೀಟರ್. ಆ ಎತನಾಲ್ಲ ಮಾಡ್ಬೇಕಂದ್ರ. ಸಾವಿರ ಆರು ಲೀಟರ್ ನೀರು ಖರ್ಚು ಮಾಡ್ಬೇಕು ಸಾವಿರಾರು ಕೆಜಿ ಅಕ್ಕಿ ಖರ್ಚು ಮಾಡ್ಬೇಕು. ಆಮೇಲೆ ಕಬ್ಬಿಣ ರಸ.
ಇವಾಗ ಅಕ್ಕಿ ಒಳ ಕಡಿಮೆ ಆಕತ ರೇಷನ್ದಾಗ.
ಅದೇ ಕಾರಾಣಕ್ಕೆ ಹಾಕತ್ತಾರ ನೋಡ್ರಿ ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಅದ. ಅವ್ರ ಕೊಟ್ರೇ ಇವರು ತಗೋಬೇಕು. ಅದಕ್ಕೆ ನೋಡ್ರಿ ಅವರು ಏನಂತಾರ ಇವಾಗ ಬೈಕ್ ಏನ್ ಇವಾಗ ನಾವು ಕಪ ಪಲ್ ರೇಟ್ ಕಮ್ಮಿ ಮಾಡ್ತೀವಿ ಎಥನಾಲ್ ಹಂಡ್ರೆಡ್ ಪರ್ಸೆಂಟ್ ಏತನಾಲ್ ಅಂತ್ ಬಿಟ್ರು ಆದ್ರೆ ಎಫರ್ಟ್ ಬೈಕಳ ನಾಳೆ ಇವಾಗ ಎದ್ದು ಕಾಣಲ್ಲ ಬೇರೆ ದೇಶ. ದಾಗ ಹಾಗೆ ಬ್ರೈಜಿಲ್. ಇದಾಗ ಎಥನಾಲ್ ತಗೊಂಬಂದ್ರ ಆದ್ರ ಈ ತರ ಡೈರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ತಂದಿಲ್ಲ. ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ತೊಂದ್ರ
ಇವಾಗ ಹಿಂಗ ತಗೊಂಬಂದ್ರ ಏನ ಹ್ಮ ರೊಕ್ಕ ಇದ್ದರು ರೊಕ್ಕ ಇದ್ದರು ಶ್ರೀಮಂತತ್ರ ಇದರು ಏನೋ ಬೈಕ್ ಕೆಟ್ಟೋದ್ರ ಆ್ ದಿನೊಂದ ಬೈಕ್ ತರ್ಬೋದಪ್ಪ ಅೋ ನಮ್ಮಂತ ಬಡವರು ಒಂದೇ ಬೈಕನ್ ನಂಬಕನ್ ಕುಂತಿರ್ತೀವಿ ಸಡನ್ ಆಗಬಿಟ್ಟ ಆಮೇ ಏನ ಎತದ್ರ ಆಮೇ ಗಾಡಿ ತೋಕ ಕರೆಕ್ ಅ್ರಲ್ಲ ಈ ಕಡೆ ಬಾಡ್ಸಕನ ರ
ಈಗಿನ್ನ ಬಾಳ ಇನ್ನು ಟೂ ತೌಸಂಡ್ ಟ್ವೆಂಟ ಟಿ ಸೇವೆನ್ ಬರಟಿಗೆ ಇನ್ನೊಂದು್ ಬಾಳ ತ್ರಾಸ್ ಆಗ್ತರಿೀ ಇವಾಗ ಈ ನೀರಿನ ಪರದಾಟ ಎಲ್ಲೆಲ್ಲೋ ಬೇರೆ ಬೇರೆ ಗುಜರಾತ್ಾಗ ನೀರಿನ ಸಮಸ್ಯೆ ಅ ಮುಂಬೈದಾಗ ನೀರಿನ ಸಮಸ್ಯೆ ಅದ ಕರ್ನಾಟಕದಾಗ ಅದ ಇವ್ರ ಪೂರಾ ಎತನಲ್ಲ ಕ್ರಿಯೇಟ್ ಮಾಡಕತ್ರ ನೀರೆಲ್ಲಿ ಸಿಂತಾರ
ನಮ್ಮೂರಗೆ ಮನೆ ನೀರಿನ್ಸರಾಗ ಒಡೆದಾಡ್ಬಿಟ್ರ ನ ಯಪ ಎಸ್ು ಪ ಎ ಹ ಅಲ್ಲಿ ಹೋದ್ರ ಅವ್ರ್ತವ್ರ ಸುಮ್ನೆ ನಮ್ ಜದ ಅವ್ರು ಹೊಡದಾರ ಇವ್ರು ಹುಗಿದಾರ ಹೊಡಶದಾರ ಪಾಪ ಕೇಸ್ ಮಾಡಕ್ೋಯ್ಯಾರ ಅಲ್ಲಿ ಹೋಗೇಸಿ ಕಾಂಪ್ರಮೈಸ್ ಮಾಡದು ಅವಾಗ ಪೊಲೀಸ್ ಅಂತ ಅವ ಹೇಳಳ್ಬೋಡ ಅವಾಗ ಪೊಲೀಸ್ ಅಂತ ಈ ನೀನ್ೂ ನ್ಯೂ ಮಾಡಿ ಹಾ ನೀವು ನೀವು ಮಾತಾಡಗ ದೊಡ್ಡರಿಗೆ ತಂದ ಇಡ್ತರಿ ನೀವು ಹಂತಿಗೆಂದ ಹೋದ್ರಾಗಂತ
ಹಂಗಗೆ ಇರತ್ ಸರಿ ಅವ್ರು ದೊಡ್ಡ ದೊಡ್ಡವರು ಎಲ್ಲಾ ಬಗ್ಗಿ ಬಗ್ಗಿ ನಡಿಬೇಕಂತರ ಅವ್ರು
ಹ್ಮ ನೀವ್ ನೀವ್ ನೀವ್ ನೀವ ಹಂಗಾನ ಮಾಡ್ತಿೀರಿ ಹಿಂದಗಡೆಗ ದೊಡ್ಡವರಿಗೆ ಕತಿಗೆ ತಂದ ಇಡ್ತರಿ ಅವ್ರು ಮೊದಲಿಂದ ಮತ್ತ ತಗ್ಗಿ ಬಗ್ಗಿ ನಾವೆಲ್ಲ ನಣ ತಂಬರದ್ದ ಬಂದಿರ್ತಾರ ನೀವು ನೋಡಿದ್ರ ಹಂಗ ಬ ಜಗಳ ಆಡ್ತರಿ ಹಂಗ ಹೆಂಗ ಅಂತಂದ್ರ ನಾವು ನಾವು ನೋಡ್ರಿ ನಾವ್ ಏನ್ ಮಾಡಿಲ್ಲ ನಮ ಪಾಡಿಗೆ ನಾವ್ ಬಂದಿವವಿ ಬೇಕಿದ್ರೆ ವೀಡಿಯೋ ಎಲ್ಲ ಪ್ರೂಫ ಇದ್ದು ನಮ ಪಾಡ ನಾವು ಬಂದ್ ನಿಂತೀವಿ ಬಂದ ನಿಂತರಿ ಆಯ್ ಪಟ ಪಟ ಬಂದ್ ಎಷ್ಟ ಹೊಡದ್ ಕೊಟ್ಟಾರ ಅದಕ್ಕೆ ನಮ್ಗೆ ಯ ಕಾರಣ ಾವ ಅಂತ ನಾ್ ಕೇಳಕ್ತ್ರ ಆಗ್ತಿದ ಒ್ ಸಲ ಆ ಎಲ್ಲ ನಾವ ಅವ ನಾ ಹೊಡದಲ್ರೀ ನಮ್ ಕಾತ್ ಗುಡಿ ಆಗತ್ತರ ಅದಕ್ಕೆ ಹೊಡ್ದನ್ ಹೋಗಿ ಅಂತಂದ ಆಯ್ ನಿಮ್ ಕಾಕ ಕೂಡ ಆಗತವಲ್ಲಪ್ಪಾ ನಿಮ್ ಕಾಕ ಕರ್ಸ ಕರ್ಸಿಗಸ್ ಕೇಳ ಎಲ್ಲಿ ಅದಾವ ವಿಡಿಯೋ ಪ್ರೂಫು ಆದ್ರೆ ನ ಇಡೀ ಊರ್ ಕೈಲಿ ಹೇಳಸ್ತೀನ ನಾನು ನಾ ನಾವು ಶೀತಾ ಕ್ರಿಕೆಟ್ ಆಡಿದೀರು ಕ್ರಿಕೆಟ್ ಆಡೋಣ ಇದು ಟೂರ್ನಮೆಂಟ್ ಇಟ್ಟತಾರೆ ನಲ್ಲಿ ಮನ್ನಯ ೋರ್ನಮೆಂಟ್ ಇಟಿದೆ ಟರ್ನಮೆಂಟ್ ದ ಗೆದ್ದಿವಿ ಆಡರೌಂಡ್ ಎರಡ್ ರೌಂಡ್ಗೆ್ದಾನ ಅದೇ ಗೆದ್ದು ಖುಷಿ ಎಲ್ಲರ ಹುಡುಗರು ಒಡ್ಡ ಒಡಡೆ ಹೊಡೆ ಪರಗತ್ತವ ಅವ್ರ ತಾವ್ ತಾವು ಮಾಡಕ್ತಾವ ಮಾಡ್ಬೇಕಿಲ್ಲ ತಾವು್ ಅಲ್ಲಿಂದ ಬೈಕ್ ಕುಡ್ದ್ ಬಂದಗೆಷ್ಟ ಬೈಕ್ ಯಾಕ ಹೇಳ್ದಾರ ಹೇಳ ಬಂದ್ ತಕ್ಷಣ ಆಯ್ತು ಹುಡುಗ್ರ ಪಟ ಪಟ ಪಟ ಪಟ ಹಡ್ಕ ಮಾಡ್ಬಬೇಕಾ
ಏನು ಾನುಗಳಾಗಬಿಟ್ರ ಏನು ಊರಾಗ ಅವ್ರ
ಹ್ಮ ದೊಡ್ ಡಾನಗಳಗಕೊಟ್ಟಾರ ಅವ ಡಾನಗಳುಳ ಡಾನಗಳಾಯಕಟ್ಟ ಅದಕ್ಕೆ ಅದಕ್ಕೆಲ್ಲ ಹೋಗಿ ಅಲ್ಲಿ ಹೊಂಂತಿದವಿ ವ್ಯಾಡ ದಿನ ಸುಮ್ಮ್ನೆ ಕೈಿ ಂಗಡದಾರ ಹಂಗಂಗಡದಾರ ಅಂತ ಇ ತಗೊಂಡ್ ಬಂದಿದಾರ ಅದಕ್ಕೆ ನಾವು ಅದೇ ಕೈಲಿ ಅಂತ ನಮಗ್ ಗುದ್ಯಾನ ಅದು ನಮ ಬೆಲ್ ವಡ ಆದ ಅದ್ಗೆಷ್ಟು ತೋರ್ಸಗುತ್ತೆ ಅವಾಗ ರಿಪೋರ್ಟ್ ಒಳಗಟ್ಟತಾರ
ಹ್ಮ ನೋಡ್ರ ಅಂತ ಚೋತೆ ಮಂದ
ಏ ಅಷ್ಟ್ೂತ ಅಂದ್ರ ನೀ ಕೆಳ್ಬಡ್ರಿ ಯೂತ ಗಿರಿ ದಡ ಮಾಡಕಂತಾನ ಹಡ್ತಾರರು ಅಂಗಾತದ ಮನ್ಷಿ
ಹ್ಮ ಮತ್ತೆ ನ್ ನಡಿದ್ರೆ ಅವ್ರಲ್ಲ ರಾಜಕೀಯದವ್ರಷ್ಟು ಚಿಂತೆ ಮಾಡಿದ್ರ ನಾವವು ಇದಾಗ್ತಿವ್ರೀ
ನಾವ್ ನ ನಾವ್ ನಡವರ್ಗನ ಹಾಳಾಗು ಇವಾಗ ಎಲೆಕ್ಷನ್ ಹತ್ರ ಗೊತ್ತಾ ಅದಕ್ಕೆ ನಾವು ಕರಪ್ನ್
ಬರ್ತಾರೀ ಮೊ ಮನೆ ಇಲ್ಲಿ ಸುರಪುರದ ಒಂದು ಒಬ್ಬ ವೀಡ ಮಾಡಿಬ ಬಿಟ್ಟಿದ್ನಲ್ರರಿ ನಾರಾಯಣಪುರ್ ಡ್ಯಾಮ್ ಅಲ್ಲಿ ಹ ಇ ಕಡೆ ವೇಣುಗೋಪಾಲ್ ವೇಣುಗೋಪಾಲ ನಾಯಕ ಇದ್ರಾಗ ಬರದ ಹಾಗ ಈಗ ರೋಡ್ ನೋಡ್ರಿ ಹೆಂಗದಂತ ಇದು ಏನ್ ನಿಮ್ ಮೂರ ಹಳದ ವೀಡನು ಬಿಟ್ಟಿದರ ಅದಬ ಮಾಡಿದ್ಮೇಲೆ ರೋಡ್ ಹಾಕತಾರ
ಹಾ ಅವರುಡ ಮಾಡಬರ್ತ ನ ಅವರ ಅಲ್ಲಿ ನಾರಾಯಣಪುರ್ ಡ್ಯಾಮ್ ಅದು ಶಿವವು ಅಂತ ಬಿಟ್ಟಿದ್ರು ಅ ಯ ತೀರ್ ಸೈಡ್ ಬರ್ತಾರೋ ಅಣ್ಣ ಹಂತ ಬಿಟ್ಟಿದ್ದಾರೆ ಇಲ್ಲಿ ನಮ್ಮೂಊರದು ಸಚ್ಚಿನ್ರ್ತವೆ ನಮ್ ತಾಾಲೂಕ್ ನ ಸುರ್ಪುರ ತಾಾಲೂಕ್ು ಬಜರಂಗ ದಾಳದಗ ಕರ್ನಾಟಕ ರಕ್ಷಣೆ ಸೇವೆದ ಅಧ್ಯಕ್ಷನಾ ಆ ಹಣ ಬಿಟ್ಟಿದ್ದ ಅದಕ್ಕೆಲ್ಲ ಅವ್ರಿಗೆ ಏನ್ ಎಫೆಕ್ಟ್ ಮಾಡ್ದೇನೋ ಅದಕ್ಕೆಲ್ಲ ಗಾಡಿ ಮಾರಾಗತಾರೆ
ಹಂಗ್ ಮಾಡಿ ಹಾಕಿದ್ರನೆ ಅಂಜಕರ್ತದವ್ರಿಗೆ
ಹಾ ಇದು ಮನ್ನೆ ಪಾಪ ಅಲ್ಲಿ ಇದು ನಮ್ಮ್ ಊರ್ ಮಲ್ಲಿ ಏನ ನಮ್ ಸುರ್ಪುರ್ ಮೇಲೆ ಕುಮಾರ್ಪೇಟೆ ಅಂತ ಬರ್ತ್ರಿ ಇದಗ ಹೋಗತೀ ಕೂರ್ ಹೋಗ ಬೈಪಾಸ ಮಾಡ ತಂಗಣ ವಳ ನಿತ ಗೌರ್ಮೆಂಟ್ ಬಸ್ಗ್ ಒಳಗಲಿಂದೇ ಓ್ತವ್ರಿ ಒಬ್ಬಕ್ ಅಕ್ಕ ವೀಡೋ ಮಾಡಿ ಕುಟ್ಟತಡಿ ನೋಡ್ರಿ ಸ್ವಲ್ಪ ಯಾರು ಯಾರಿರಿ ಅಧಿಕಾರಿಗಳು ಇದರ ಕ್ರಮ ಕೈಗೊಳ್ಳ್ರ ಇಲ್ಲಾಂದ್ರ ಬಾಳಸ ಆಕತ್ದ್ರಿಂದ ದಿನಕ್ಕೆ ಎರಡ್ ಮೂರ್ ಸಾವು ಎರ ಮೂರ್ ಆಕ್ಸಿಡೆಂಟ್ ಆಗುತ್ತಾವ ಅಂತಿಗೆಂತಂದ ಆ ಇದರಾ ಒಬ್ಬ ಏನ್ ಆಗೇನ್ ಗೊತ್ತನ್ರಿ ಅ ಕಾಮೆಂಟ್
ಏನ್ ಆಕ
ಅಕ್ಕ ನೀವು ಅವೆಲ್ಲಾ ಹೇಳಕ್ ಹೋಗ್ಬಾಡ್ರಿ ಆಹ ಇರುವದು ನಿಮಿಷ ಆ್ಯ ಅವೆಲ್ಲ ಹೇಳಕ್ ಹೋಗ್ಬಡ್ರಿ ನೀವು ಅದು ಆ ಏನಪ್ಪಾ ಎಮ್ ಎಲ್ ಎ ಆಗಿದ್ದು ನು ಆಯಕ ಸರ ಅಷಾ ಆಾರಿ ದೊಡ್ಡದ ಹಾಗಕನ್ ಆಕೇನ್ಂತು ಅವ್ರ ಬಗ್ಗೆ ಕೆಟದನ್ ಮಾತಾ ಒಳ್ಳದನ್ ಮಾತಾಡ ಪಾಪ ಯಾಕೆ
ಇದ್ದು ಸಮಸ್ಯೆ ಹೇಳರ ಅವ್ರ
ಂದು ನಿಮಿಷ ಎಲ್ಲ ಎಲ್ಲ ಆ ಹಳ ಸುರ್ಪುರ್ದ ಬಾಳ ಹಿಿಂದಳ್ದದ್ರೀ ನಾ ಜನ
ಹೇಳ ಕೇಳಲ್ರೀ ಮತ್ತೆ ಹೆಂಗ್ ಹೇಳ್ತಾರ ಮತ್ತೆ
ಚಣ್ಣ ಹಿಂದ ಉಳುದಲ್ ನಮ ಸರ್ಪರ್ ಯಾವಾಗ ಉದ್ದಾರ ಆಗ್ತದ ಯಾವಾಗ ಇಲ್ಲರಿೀ ನ
ಎಲ್ಲರ ಕ್ರಿಯೇಟರ್ಸ್ ಧ್ವನಿತ್ ಬಕ್ಕ ಗೊತ್ತದ ನ ಹ ಅಲ್ಲಿ ತನ ಪೆಟ್ಟ ಬಳಲ್ಲ ಈಗ ಸ್ವಲ್ಪ್ ಸ್ವಲ್ಪ ಬಳಕತ್ತ ಯಾರ ಧೈರ್ಯ ಮಾಡಿ ಮಾತಾಡಕತ್ತರ್ ಈಗೀಗ
ಬದುಕೋಕ್ ಆಸೆ ಇದ್ರೆ ಗ ಗಾಡಿ ಸ್ಲೋ ಮಾಡ್ತಾರೆ ಯಾಕಂದ್ರೆ ಆ ತಂದೆ ಇಲ್ಲ ಇಲ್ಲದಿರುವ ಮಗ ಸುರಪುರ್ ದೇವ್ರ ಮಗ ಶಾಸಕ ಆಗಿದ್ದಾರೆ ಏನಂತ ಏನಾದ್ರು ಕೆಟ್ಟದಾಗಿ ಮಾತಾಡಿದ್ರೆ ಕಿಮ್ಮತ್ ಕಳಿಬ್ಯಾಡಿ ಪ್ಲೀ್ಸ್ ಅಂತ ಹಾಕೇನೆ ಆಯಕ ಏನ್ ಕಿಮ್ಮತ್ ಕ್ದಡ್ರ ನಿ್ದ ಇದ್ದ ಹೇಳಳ ಪಾಪ
ಮತ್ತ ರಾಜಕೀಯ ಯಾಕ ಯಾಕೆ ಬಂದನ್ ತಂದೆಲ್ಲದ ಹ ಜನ್ರ ಕಷ್ಟ ಕೇಳಕ್ ಬಂದನೇನ್ ಸಿಂಪತಿಗಿಟ್ಟ ಸಿಕ್ ಬಂದನ
ಇಲ್ಲ ಇವಾಗ ಆಕ ಏನಾದ್ರರು ಏನ್ ಇನ ವಂಟಪ್ಪನಾಯ ಮಗ ಗೋಪಾ ಇದು ರಾಜು ರಾಜ್ ಗೋಪಾರಗ ಹಬ ನಾಯಕರ ಹಿಂಗ ಬಂದ್ ಮಾಡ್ರಿ ಹಂಗ ಹಿಂಗಂತ ತಿರ್ಸಾಕ ಹೆಸರ ಹೇಳಿದ್ರ ಏನ ಇರುತ್ತ ಅಕೆ ಶಾಸಕ ಶಾಸಕ ಮಗ ನಂದಲ್ಲ ಏನ ನಂದಲ್ಲ ಇ ನೋಡಗರಿ ಯಾರ ಯಾರ್ದು ಅಂಟ್ರ ಯಾರ್ದು ಬರ್ತದ ಯಾರು ಅಧಿಕಾರಿಗಳು ಇರಿ ರೋಡಿನ ಬಗ್ಗೆ ಅವ್ರರು ಕ ಕ್ರಮ ಕೈಗಳ್ರೆ ಸ್ವಲ್ಪ ಅಂತಗೆಸ ಆಕಿ ಮುಂದ್ ಆಲೋಚನೆ ಮಾಡ ಮಾಡ
ನೀನ್ ತರರ ತರ ನೋಡ್ರಿ ಒಬ್ಬ್ರಕ್ ಒಬ್ರ ಒಳ್ಳೇದ್ ಮಾಡಕಂತ ಓತರ್ ತರ ಹಿಂಗ ಹಿಂಗ ಕೆಟ್ಟ ಮಾಡಕ್ ಹಿಂಗ ಕಮೆಂಟ್ ಆಾತಾರ ಅವ್ರ ಪರ ಆಯ್ತು ಅವ್ರಿಗೆ ರಾಜೀದವ್ರಿಗೆ ಇದೇ ಬೇಕಾಗಿರತ್ತೆ
ನೋಡಿದ್ರ ಕಾಮಂಡದಾಗ ನೋಡಿದ್ರಕ್ಯಾಕ ನಮ್ ಸುರುಪು ಯಾವಾಗನು ಆಗಲ್ರರಿ ಅತ್ತಿಗೆ ಸಂತನ್ ಆಗತ್ತ ಬಿಟ್ರಿ ಅಲ್ರ ನೀವ ಎಲ್ಲಾರ ಕೈ ಗುಡಸಿದ ಇದ್ರ ಎಲ್ಲ ಸುರ್ಪರು ಉದ್ಧಾರ ಆಗ್ತಾರೆ ನಾವು ನಾವು ಮ ಫಸ್ಟ್ ನಾವ್ ಯುವಕರು ಮತ್ತೆ ನಾವ್ ಎಲ್ರ ಕೈ ಜೋಡಸ್ಬೇಕ ಅವ್್ರನ್ಾಗತ್ತಾರ
ಹ್ಮ್ ಮತ್ತೆ ಅಂದ್ರ ಏನನ್ರೀ ಬರ ಇನ್ಸ್ಟಾಗ್ರಾಮ್ ದಾಗ ಕಮೆಂಟ್ ಹಾಕ್ಸಾಯಯ್ತವ ಸರಿ ತೋರ್ ಅಂಗಅನುಸ್ತುಡ್
ಹಾ ಆಯ್ತು ಅವಾರಷ್ಟ ಮಾಡ